ನಿಮ್ಮಲ್ಲ
ಮತ್ತೆ ಹೊಸು ಯ ಒಂದ ಮಂದದಂತೆ ನಾ ಅಪ್ಪನಿಸಕಟ್ಟೆ
ಹ್ಮ್ ಹ್ಮ್
ಹ್ಮ್
ಇವತ್ತು ಯಾಕೆ ಇಲ್ಲ, ಅಣುತಲಾ ಕಾಲೇಜ್? ..
ಏ ಕಾಲೇಜ್ ಹೋಗ್ಬೇಕಲ್ಲ, ರಾ, ರಾ. .. ಬಂದಿದ್ದನಾ ರಾಜ? ..
ಅದಿಕ್ಕೆ ಏನಲ್ಲ ಇಲ್ಲಿ? ...
ಮಲೂ ಬೋವಿ. ..
ಹ. ..
ಹಾ, ಇದಕ್, ಇದಕ್, ಇದಕ್ಕೆ ಬಾಂಧವೀ ಕಾಲೇಜು ನೋಡಕ್ಕೆ. .. ಒಂದ ಒಂದು ಗಳಿಗೆ ಇದ್ವಿ ಸರಿ. .. ಇದು ಫಾಲೋಯಿಂಗ್ ಅವನು ಬೇರೆ? .. ಇಲ್ಲಿ ಬೇಕಾ ಬೇಗ ಬಂದ್ವಿ ಅವನು ಬಂದಿಲ್ಲ ಸರ್? ..
ಹ್ಮ್, ಹ್ಮ್. ..
ವಾರ ಎಲ್ಲ ಕುಂತುವಿ ನಾ ಬರ್ಲಾ ಏನ ಸರ್? ..
ನಾನು, ಏನು, ಹಾಸ್ಟ್ಲಗೆ ಆರು ಮಾಡಿದ್ದೆ. ..
ಹಾಸ್ಟೆಲಿಗೆ ಇದ್ದೆ ಬಾ? .. ಮುಗಿಲ ಬುದ್ಧಿ ನೀನು ನಂಗೆ. .. ಎಂಟುವರೆ ಬಂದು ನಾವ್ ಫ್ರೆಷಕ್ಕಾಗಿ ಆಮೇಲೆ ಹೊಂದುವಿ. ..
ಹ್ಮ್. ..
ಇಲ್ಲಿ ಇತಿಲ ಬಂದ್ವಿ ಈ. .. ಡಿಸಿ ಸರ್ ವಿನೋದ ಸರಿ ಇಲ್ಲ. ..
ಹ್ಮ್. ..
ನೋಡುವ ಅತ್ಹೇನು. ..
ಯಾಕೆ ಮತ್ತೊಂದು ಸ್ಟಾಕ್ ಇಲ್ಲ ತೊಳೆ ಇಡಿಸಿ. ..
ಹ್ಮ್. ..
ಮತ್ತೆ ಹಚ್ತೀನಿ ಈಗ! ..
ಆ ಬಿ ಎಸ್ ಈ ಬೆಟ್ಟ ಕಳ್ಳಿ ಅಂತಪ್ಪ. ..
ಇದು ಮುಗಿದ ಡಿ ಸರ್. ..
ಇದು ನಮ್ಮೂರಲ್ಲ ಅಹ. ..
ನನುಗ್ ಗೊತ್ತಿಲ್ಲ. .. ಯಾವಾಗ ಮುಗಿಸುತ್ತಾನೆ. .. ಯಾವಗ ಮುಗಿಸ್ತಾನಂತ. ..
ಯಾವ ಮುಗುಸ್ತನೆ ನನಗೇನು ಗೊತ್ತು ಅಷ್ಟೇ? ..
ಒಂದ್ ಲಾಂಗ್ ಟರ್ಮ್ ಹೋಗಿದ್ನಲ್ಲ ಏನು. ..
ಎಸ್ಟು ಬಂದಂತ ಮಾರ್ಕ್ಸ್! ಬಿ. ಎಮ್ ಎಸ್ ಸಿ ಸಿಗುತದ ಅಂತ. ..
ಹ. ..
ಹೇ ನಾವು ಹೋದನಲ್ಲ ಅಂತ ಬಿಟ್ಟಂತೆ. ..
ಹಾ ಎಂ, ಬಿ, ಬಿ, ಎಸ್. ಮಾಡೋನಿಗೆ ಬಿ. ಎಂ ಎಸ್. ಒಧನಳನಾಥೆ. .. ಗ್ರೀನ್ ಲೆಫ್ಟ್ ಲೇಕು ಅಲ್ಲಿ ನೀವು ಹೊರಗಡೆ ಲೆಫ್ಟ್. ..
ಎಲ್ಲ ಸಿಕ್ರ ಹೋಗಲೇ ಯಪ್ಪಾ ಅಂತ ಹೇಳೀನಿ. ಇಲ್ಲಲೆ ಹೋಗಕಾಗಲ್ಲ ಅಂತಂದ. ..
ಮತ್ತ ಯಾವ ಲೆಕ್ಕ ಇದು, ಯಾವ ಲೆಕ್ಕ ಯಾವ ಲೆಕ್ಕ. .. ಕದೇಳ್ ನನಗ. ..
ಯಾವ್ದು ಹೇಳಿ ನೀವು. ಒ ಓದಂದ್ರ ಮತ್ಯಾಕ್ ಹೋಗಿದ್ದೆಪ ಲಾಂಡ್ರ್ ಮುಂದ್ ಮತ್ ವರ್ಷ ನೀವು. .. ವೇಟ್ ಮಾಡ್ಕೋತಾ ಇದೀನಿ ನಾನು. ..
ಹೂ ಹೂ ಅಲ್ಲ ಲೆಕ್ಕ ಹೋಗಿ ಲಾಕ್ಡೌನ್ ಮುಗಿಸಿ ಮಾಡಿಗಿಸಿ. . ಹೋಗೋದಾಗಲ್ಲ. ಭಾರಿರಿಬುಡು ಮಕ್ಕಳು. ..
ಹ್ಮ್, ಹೂ ಒಂತರ ಆಗುತ್ತೆ ಮತ್ತೆ. ..
ಹು, ಹು. ... ಏನು ಪೂರಾ ಹಿಂಗ್ ಬರೋದು ಹಿಂಗ ಹೋಗದು ನಾಡಿರಿನ. ... ಹ, ನಾನ್ ಇರುವದಿಲ್ಲ ..
ಇಲ್ಲಲೆ ಯಪ್ಪಾ. ಶನವು ಕುಂತಿದ್ದ ಆತ ಒಂದಿನ ಇದೇ? ..
ಈಕಡೆ ಬಂದಿಲ್ಲನು ಊರ್ ಕಡೆ? ..
ನಾ ಊರಿಗ್ ಬಂದಿನಿ ಬಿಡು. ..
ಹಾ. ..
ಬಂದಿದ್ದೆ ಊರಿಗಿ ಬಂದು ಒಂದಿನ ಇದ್ದು ಮತ್ತೆ ಸೋಮಾರ ದಿನ ಇದ್ಕೋದೆ. .. ಯಾದಗಿರಿಗಿ. ..
ಯಾವ ಗ್ಯಾಪ್ದಾಗ ಬಂದು ಹೋದಿ. ..
ಅದೇ ಮತ್ತೆ ಶನಿವಾರ ಬಂದೇನಿ ಕುಂತಿಳಿಂತ. ..
ಹ್ಮ್. ..
ಆಯ್ತರಿನಲೇ ಒಂದಿನಲ್ಲೇ ಊರಾಗೆ. ..
ಹ್ಮ್ ಹ್ಮ್. ..
ಸೋಮವಾರ ಮತ್ತೆ ಈಕಡೆ ಬಂದೆ ಯಾದಗಿರಿಗಿ. .. ಊರಿಗಿ ಬಂದಿದ್ದೆ ನಾವೂ ಅಲ್ಲಿ ಹೊಸಪೇಟೆಗೂನ ಇದ್ದಿಲ್ಲ ಮುಂಜೆಲ್ಲಿ. ..
ಹೂ ಹ ನಾಳೆ. .. ಹು ಚಳಿ ಯಾವಾಗ? ..
ನಮ್ಮಮ್ಮ, ನನ್ನಮ್ಮ ಮಾತಾಡ್ಕೊಂಡು ಹಾಲು ತಗೊಂಡು. .. ನಿನ್ನೇ ಸೋಮಾರ್ ದಿನ. ..
ಸೋಮಾರ್ ಮುಂಜಲೆ ನಾನು ಎಲ್ಲಿಗೆ ಹೋಗಿನ್ಯಾ ನೀನು. ..
ಒಂಬತ್ ಗಂಟೆ ಆಯ್ತೇ ನೋಡು. ಎಂಟು! ..
ಒಂಬತ್ತಕ್ ಹೊಲ್ದಾಗಿದ್ದೇ ನಮ್ಮಪ್ಪ ನೀರ್ ಕಟ್ಟಕ್ ಬಂದಿದ್ದ. .. ಸೋ, ಬಂದೆ ಮುಂಜಲೆ, ಒಂಬತ್ತುವರೆಗ ಹಂಗೂ ಊರಗ ಈನ್ ನಾ. ..
ಹ್ಮ್ ಹ್ಮ್. ..
ನೀನೇ ಊರಾಗಿದ ಮತ್ಹ್ಯಾಡು? ..
ಹ್ಮ್, ಇಲ್ಲ ನಿನ್ನೆ ಜಲ್ದಿನ ಹೋಗಿನಿ. ..
ಹಾ. ..
ಮುಂಜೆಲೆ ನಮ್ ಮುಂಜಾಲೆ ನಮ್ಮಪ್ಪನ ಕೂಡ. ಹಲೋ ಸುರೇಂದ್ರ. ...
ಹೂ ಹ್. ..
ಹತ್ತ ಕಂಗೆ ಚಪರ್ದ್ವಿ ಹತ್ತವರಿ ಹತ್ತವರಿ ಹತ್ ಕುಂಟೆ ಇದಕ್. . ಹೇ ಆಗಿರ ಬಸಗಿ! ..
ಹ್ಮ್. ..
ಅಧ್ಯಕಾಲೆ ಸೂರ್ಯ ಅಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್! ಕೊಟ್ಟು ಟ್ರೈಲ್ ಕೊಟ್ ಬರಟಿಗಿ ಹನ್ನೆರಡವರೆ ಒಂದ್ ಐತು. ..
ಹ್ಮ್ ಹ್ಮ್ ಹ್ಮ್. ..
ಹತ್ತರಲ್ಲಿ ಒಂದರಂತೆ ಇದು ಬಸ್ ಆತು ಬಸ್ಟ್ಯಾಂಡ್ ನಡೀರಿ ನಡೀರಿ ಮೇಲೇ ಅತಿ. .. ಗುಲಬರಗ ಸೂರಿ ಮಾತಾಡ್ಲೆ ಗುಲ್ಬರ್ಗಕ್ಕೆ ಬಂದ ಬರಕ್. .. ಮೂರರಂಗ ಐತೆ? .. ಮತ್ತು ಮರಣ ನಮ್ ನಾನಾ ದೋಸ್ತ್ ತಿನ್ನೋದು! .. ಹುತ್ತಾಶೇಖರ್ ಏ ಸ್ಕೂಲ್ದ ಹೆಸರು. .. ಹೊಸ ಮಷಿ ಸೇರಿ ಅಲ್ಲಿ ಊರು! .. ಅದು ಹೋಟ್ಲಿಗೆ ಹೋಗಿ ನಾವು ಊಟ ಮಾಡಿದೀವಿ. ..
ಜಲ್ಲು ಪ! ..
ಹೇ ಏನು ಹೋಗು ಚಲ್ಲೋ ಹೋಗು. ..
ಏನ್ ಮಾಡಿದ್ದು ಸಿಸ್ಟ್. ..
ಹ ಅದೇ ಆರ್ಡರ್ ಮಾಡಿದ್ರ ಎಲ್ಲ ಬಿರಿಯಾನಿಳ್ತ ಬ ಮರ. ಹೇ ಅದು. ತಂದು ರೊಟ್ಟಿ ಅವು ಇವು ರೈಸ್.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಇಷ್ಟತ ಮಾಡಲಿಲ್ಲ.
ನಿಂಗ ಹೇಳಿದ ಅಲ್ರೀ ಪಾಪ.
ನಿನ್ನೆ ಒತ್ತಾಕಿ ಹಣ್ಣ ತಾರಾತಾನ್ ಲಾ.
ಹ್ಮ್.
ಏನು ಬೇಡ ನೆಳ್ಳಾಗ ಮಾಡ ಬಿಡು ಅಂತ ಅಂದೆ.
ಆಕ್ಕ್ಷಂಡ ಇಟ್ಟು ಹೋಗ್ಬೆಕಿಲ್ಲ.
ಎಲ್ಲ ಸುಮ್ಮನೆ ಮತ್ತ ಬೇಕ ಸುಮನೆ ಬೇಕಂತೆ ಯಾಕ ಅಂತ ಹುಟಗೋಂಡ. ಹಾಯ್ ಮಾಡ್ತೊಬೇಕು ಸಿಗಾಂಗಿಲ್ಲಾ ಆಮಲೆ ಲಾಸ್ಟಿಗೆ.
ಲಾಸ್ಟ್ ಎಲ್ಲಿಗೆ ಹೋತಾರ ಎಕ್ಸಾಮ್ ಬರ್ಸ್ಲಾರ್ದ ಬಿಡಂಗಾರನ ಅವ್ರ ಏನ್. ಯಾವಾಗರು ಕಟ್ಟದ ಅಲ್ಲ.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
ಹ್ಮ್.
ಕೊಡ್ತ ಬಿಡ ಫೀಸ್ ಕಟ್ಲ್ದಗೆ ಬಿಡ್ತಾನ.
ಅದ. ಹಂಗೆ ಮಾಡೋದಪ್ಪ ಮಾಡೋದು ಕಟ್ಟದು ಮುಟ್ಟಸದು ಇರೋದು.
ಹ್ಮ.
ಹಾ.
ಹ್ಞ ಹ್ಞೂ.
ಇದೇನ್ ಮಳೆ ಬರಲ್ಲ ಈ ವರ್ಷ. ಬೆಳೆ ಎಲ್ಲ ಊರು. ಕೋಳ ತೂರ್ ಬೇಕಾದ್ರೆಪ್ಪ. ಇನ್ನ ಇದ್ದಿಲ್ ಎರಡ್ ದಿನ ಇನ್ನ ಸ್ವಲ್ಪ್ ಕಮ್ಮಿ ಆದ ಅದು.
ಹ ಹಾ ಹ ಹ್ಮ.
ಮನ್ಯೂ ಒಂದ್ ವಾರ ಆಟೆ ಮಾಡೈತ್ತಾಗ ಆಟೆ ಬಿಸ್ಲಯಿತಿಲ್ಲ ಆಮ್ಯಾಗ. . ಇದ್ದಂಗೆ.
ಹೌದಲೇಪ ಬರೀ ಬಿಸ್ರ ಇಕ್ಕಪ್ಪ ಬಾ ಸ್ಪ ಕಮ್ಮಲ್ಲಿ ಅಲ್ಲಿ ಅಲ್ಲಿಕಿಂತ.
ಅಲ್ಲಿ ಬಾಡ ಮತ್ತ ನಾ ಏನ್ ಹೇಳ ಏನ್ ಬರೋ ಕಾಡಲ್ಲನ್ ಆಯ್ತಿ ವರ್ಸ. .
ಹೇ ಹಾ ಹೇ ಹಬ್ಬಿಟ್ಟಲ್ಲಿ ಗೊತ್ತಾಳ.
ಹ ಇಲ್ಲಿ ಊರಾಗ ಇದ್ದೆ ಏನ್ ಮಾಡ್ತಿ ಅಣ್ಣಾ.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
ಹ ಅದೇ . ನದೇನ್ ಮಾಡ್ಬುದು ನೀರ್ ಇಡಕ್ ಕುಂತೀವಿ. ಎರಡ್ ದಿನ ಅಂತಿದ್ರು ಬೋರ ಎಲ್ಬೆ ಇಲ್ಲ ಅಣ್ಣಾ ನೀರಿಟ್ಟ್ರೆ ಒ ಬೆಳಿನ ಕಿತ್ತ ಕಿತ್ತ. ಇತ್ತಲ್ಲ ಮಳೆ ಬಂದಂಗ ಆಗಲ್ಲ.
ನೀರೆ ಬೇರೆ ಮ ಕ ಮ ಮೇಲೆ ಬಂದ ಬೇರೆ.
ಬಂದ್ರ ಅರೆ ಕೆಲ್ಸ ಆತದ ಅದು ಬರಲ್ಲ ಕೆಲ್ಸ ಆಗ್ಲ್. ಈ ವರ್ಸ ನಾವೇನ್ ಬೆಳದಗೆಸ ಏನ್ ತಗೊಲ್ಲ.
ಬರಲ್ಲ ಪ್ರಾಧಾಯಪಟ್ಟದನ್ನ.
ಏ.
ಹಏ ಈ ಇಟಟಾ ಒ ಒಂದಗ್ಗೆ ಒಂದಗ್ ಏನಿಲ್ಲ
ನಾಕ್ ನಾಕೆಲ್ಲಾವ
ಎಲ್ಲಿ ಎರಡ-ಎರಡೆಲಿ ಅವಾಣ್ಣಾ
ಹಟೋ
ಹಾ ಎಡ್ ಎ ಇಲ್ಲವ ನಮವು
ಬೀಜ ಊರಿಗೆಷಿನೀರ್ ಕಟ್ಟ್ರೆನ್ ನಾಟ್ಲಕ್
ಹ್ಮ್,
ೇವಿ ತ ಮುಶಕ ಮಾಮರ್ದ ಆದ ಚೋಲನೆ ಆದ ಒಂದು ಗೇಣಾತದ.
ಹ್ಮ್, ಅವಂದ ಸ್ವಲ್ಪ ಚೋಲೋಇರಬೇಕ.
ಅವಾಗ ಮಳಿ ಬಂದಾಗ ಊರ್ಯಾನಲ್ಲಾ ಚೊಲ ಇರಬೇಕ್ನ್ಸತ್ತೆ.
ಹ್ಮ ಇಲ್ಲಿನ ನೋಡ ದಾಳದ ಮೊನ್ನೆ ಎಷ್ಟ ಎಷ್ಟ ಎದ್ದಿತ್ ಮಳೆಗಳಿಗೆ ಏನ್ ನೋಡ ಅ ಅಷ್ಟು ಮಳಗಾಲ ಈಗ
ಏನ್ ಇನ್ನೊ ಒಂದು ಇ ಈಗ ಬಿಸ್ಲಹೆಂಗಾದಂದ್ರ ಇನ್ನೊ ಒಂದ ವಾರ ನೀವ ಏನ್ ಮಳೆ ಯೋಚನೆ ಮಾಡ್ಬೇಡ್ರಿ ಅನ್ನೊ ಲೆಕ್ಕದಾಗ ಆದ.
ಹ್ಮ್, ಹ್ಮ್ ಹಂಗೆಕಾಣತದ.
ಆಯ್ತ ಎ ಲ್ಲೋಸು ಒಣಿಕೆಂಡ ಹೋಗತಾವ ಒಂಟಾವ ಬೆಳಿ ಹಿಂಗ ಮೊತಿಳಾಕಂದ ಬುಳ್ತಾವ ಕೇಳುಗ.
ಹೌದ್ಲೆಯಪ್ಪಾ
ಹ ನೋಡಿದಂದ್ರ ಏನಂತೇನ ಊರಿರ ಒಂದೊಂದ್ ಗೇಣಾವ ಈಕಡೆ.
ಹ್ಮ್,
ಹಿಂಗಮೊತಿ ಇಳ್ಯಾಕಂದ ಕುಂದ್ರತವಾ
ಹ
ಈ ವರ್ಷನ ಆಗಲ್ಲ ಅಂತಪರಿ ಆಯ್ತು ಮುಗೀತ. ಈಗ ಊರೇ ತಿಂಗಳ ಮ್ಯಾಗ ಆಯ್ತು ಈಗ.
ಹ್ಮ್,
ಅವು ಬೆಳೆದೇ ತೊಂಬತ್ತ ದಿನ ಬೆಳಿತವೆ ಹತ್ತಿ
ಹ್ಮ್,
ಆಯ್ತು ಈಗೇನ್ ಬೆಳೀತಾವ ಇನ್ನು ಒಂದೆರಡು ತಿಂಗಳ್ದಗ ಏಟ ಮಾಡಿದಾರನುಎದಿ ಮಟ್ಟ ಊಟ್ಟ ಬರ್ಬೇಕ ಅಂದ್ರೆ ಬಾಳ ಇದ ನ್ ಕಾಯ ಅಂತ ಏನ್ ನಡುತ್ತು
ಹು
ಮಳಿ ಬಂದ್ರನು ಇದು ಒಂದು ವಾರದ ತನ ಬೆಳವಣಿಗೆ ಆಗಲ್ಲಿದು.
ಹ್ಮ್,
ಬಂದ್ರ ಬಿ ಅಂತ ಮಳಿ ಬಂದ್ರ ಈಟಿಟಾ ಹನಿ ಉದ್ರಕ ಅಂತ ಕುಂತಿತಂದ್ರ ಆಯ್ತದ ಅಲ್ಲೆ ನಾವ್ ಅಲ್ಲೆ. ಅಲ್ಲಿ ಅಲ್ಲಿ ಅನ್ಬೇಕ
ಮ ಮನು ಎಲ್ಲ ಕೊತಡ
ಈಗೇನ್ ದೊಡ್ಡಹಳ್ಳ ಅದ ನೀರ್ ಆರಾಮ ಇರ್ತಾವ ಕಟ್ಟಿಗಂತ
ಏಯ್ ಮೊನ್ನೆದ್ದಿಲಲ್ಲೇ ಯಪ್ಪಾ ಪ್ಪಾ ಮನಿ ಪುರ ಕಯ್ತಂತ ಅಳ್ಳ ಮತ್ತ ಬಂದ ವಂತ ಕ್ಯಾನಲಕ್ ನೀರು.
ಹ ಆಯ್ತು ಮತ್ತದ ದಿಡ್ ತಿಂಗಳು ನಡಿತ ನಿಮ್ಗ.
ಹ್ಮ್, ನಡತ್ರಿ ಮೊನ್ನೆ ಮತ್ ರಾ ರಾತ್ರಿ ರಾತ್ರಿ ಕಟ್ನೆಲೆ ಯಪ್ಪಾ ಎಂಟೂವರಿ ತನ ರಾತ್ರಿ
ಅದೇ ಮತ್ತ ನಮ್ಮ ಅಪ್ಪನ್ ಮೊನ್ನೆ ರಾತ್ರಿ ಬೆಳಗಾನ ಕಟ್ಟ್ಯನಬಿಡು. ಕರೆಂಟ್ನ ಕರೆಕ್ಟ್ ಕೊಡಲ್ಲ ಇಗ
ಹೌದು ಮುಂಜ್ಲಿ ಇರ ಲೇಪ ರಾತ್ರಿ ಇರ್ತಾವ ಲೇಟ್ಗಳು
ಈ ನಿನ್ನೆ ಸುಟ್ಟ ಆಯ್ತು ಕರೆಂಟ್ ಎಲ್ಲ ಒಂದ್ ಹತ್ತು ನಿಮಿಷ್ ಕರೆಕ್ಟ್
ಹ್ಮ್ ಅ ಪ್ರಾಬ್ಲಮ ಆಗದ ಅಂದ್ರ
ಸುಮ್ನೆ ಮಾಡಗ
ಸೀಟು ಫುಲ್ ಅಗ್ಯಾವಂತಲೆ ಹ ಫೋನ್ ಹಚ್ಚು ಅಂದ್ರೆ ಹ್ಮ್
ಇಬ್ರು ಭಾರಿ ಆಡ್ತಾರ ನೋಡು ವಕ್ ಹ
ಅಮ ರಾಜ ಅವ್ನೇ ಬೇರೆ ಯಾರನ ಅವ್ರ
ಹ್ಮ
ಆಡ್ತಾ ಕುಥರಾ
ಹ್ಮ್ ಹ್ಮ್ ಹ್ಮ್
ಹಾ
ಹ್ಮ್ ನೋಡ್ಬಕ್ ಇಲ್ಲಿ ಇನ ಯಾವೆಲ್ಲ ಕೊಳದಿದೆ ಎಡ್ಡ ದವ ಒಂದು ಇಲ್ಲಿ ಕೀಳಕ್ ಬಂದಿದು ಅಂತ ನೋಡ್ಬೇಕ್ ಇಲ್ಲ ಅಂದ್ರ ಉಬ್ಳ ಬಂದಾವ
ಹ್ಮ್ ಹ್ಮ್
ಒಬ್ಬಳೆ ನಡ್ಕೊಂಡ್ ಹೋಗಬೇಕ ಅಯ್ತು ಈಗ ಮೊದ್ಲೇ ಒಂದ್ ತಿಂಗಳಿಂದ
ಮತ್ತೆ ಅವ್ರು ಈಗ ಬಂದಾನ ಮತ್ತ ಒಂದ ಯಾವಾಗರು ನೋಡು ಅದೇ ಮಾಡೋತಾನ ಅ ಬಿಟ್ಟಿ ಏನ್ ಮಾಡೋತಾನೆ
ಅಲ್ಲ ಅನ್ನ ಸಾರ್ ಅಲ್ಲಿ ಒಂದ್ ಎಂಟ ಎಂಟು ದಿನ ನಾವ ಬಿಲ್ ಬದಲಾಯಿಸ್ತಾ ನಾವ ಡೇಂಜರ್
ಕಾಲೇಜಿನಗ ಅದೆ ಮಾಡ್ಯನ ಈಗ ನ ಅದೇ ಮಾಡತಾನ ಊರಾಗ ಏನ್ ಮಾಡ್ತಾನ
ಹ ಮಾಡ್ತಾನೆ ಆಗ ನೋಡಕಬೇಕಾದಾಗ ಇಡಕೋತಾನೆ ಕೆಲ್ಸಕ್ ರೊಕ್ಕ ಎಂಜಾಯ್ ಮಾಡ್ತಾನ ಮತ್ತೆ ಕೆಲ್ಸಕ್ಕೆ ಬರ್ತಾನೆ ನೋಡ್ತಾನೆ ಅವ್ನೆ ಹಾ